ಹಲೋ ಹಲೋ ಹಲೋ ಹಲೋ ಕಕ ಕೇಳಿಸ
ಹಲೋ ಹ ಹೇಳಿ ಮೇಡಮ್ ಎಲ್ಲಿ ದಾ ಹೌದಾ ಹ ಹಾ ನಿಮ್ಮ್ ಹೆಸರು ಮೇಡಮ್
ನಾಮ ಮಸರು ಸುನಿತಾ
ಅಯ್ಯೋ ನಿಮ್ಮ್ ಹೆಸರು ಸುನೀತಾನ ಅಯ್ಯೋ ಏನ್ ಈ ತರ ಎಸ ಇಟ್ಕೊಬಿಟ್ಟಿದ್ದೀರಾ
ಹ
ಏನ್ ಈ ತರ ಶ್ವೇತ ಅಂತ ಇದೆೇ ನೀ ಶ್ವೇತ ಅಂತ ಇರ ಕನ್ಫ್ಯೂಸ್ ಮಾಡ್ಕೊಂಡ
ಹ ನಮ್ಮ್ ಹೆಸರು ಶ್ವೇತಾ ನಿಷ್ಟ್ಕ ಅಲ್ಲಿ ನಮ್ಮ ಫ್ರೆಂಡ್ ಹೆಸರು ಹೇಳ್ಬಿು
ಓ ನಿಮ ಫ್ರೆಂಡ್ ಸುನಿತಾ ಅಂತ ಓಹೋ ಹೌದಾ ಇಲ್ಲ ಯಾರೋ ಒಬ್ರು ಮಾತಾಡ್ತಾರ ನೋಡಿ
ಹ್ಮ ಹಲೋ
ಹಾ ಹೇಳಿ ಎಲ್ಲಿಂದ
ನೀವ ಯರು ಹೇಳಿ
ಚಿತ್ರದುರ್ಗದಿಂದ
ಹೌದಾ
ಹ್ಮ ನೀವೆ ಎಲ್ಲಿಂದ
ನಾವು ವಸ್ದನಿಂದ
ತಿರ್ದ ಏನ್ ಮಾಡ ಕೊಂಡಿದೀರಾ
ನಾವು ದ್ದಿವಿ
ಹ್ಮ್ ತಿಂಡಿ ಕಾಫಿ ಆಯ್ತಾ
ಹಾ ಆಯ್ತು ನಿಮ್ದು
ಹಾ ನಮ್ದುಹ ಆಯ್ತು
ಹ ನೀವೇನ್ ಜಾಬ್ ಮಾಡ್ಕೊಂಡಿದ್ದೀರಾ
ನಾ ಕಂಪೀಟರ್
ಹಾ ಎಲ್ಲಿದೆ ಅಂಗಡಿ
ನೀ ವೀಕಮ್ಮತಿದೀವಿ ನಾವು
ಹಾ
ಹೌ ಹ್ಮ್ ಮತ್ತೆ ಏನು ಇಲ್ಲ ಹ್ಮ ಹ ಮತ್ತೆ ಏನ್ರಿ ಮೇಡಮ್
ಮತ್ತೇ ಏನು ಇಲ್ಲ
ನಿಮ ತಮ್ಮ ನಿಮ್ ತಂಗಿ ಎಲ್ಲ ಎಲ್ರೂ ಚೆನ್ನಾಗಿದ್ದಾರಾ
ಹಾ ಚೆನ್ನಾಗಿದ್ದ ರೀ
ನಿಮ್ಮಜ್ಜಹೆಂಗಿದ್ದಾರೆ
ನಮ್ಮ ಅಜ್ಜಿ ಅಂತೂ ಜ್
ನಿಮ್ಮಜ್ಜಿ
ನಮ್ಮ ಅಜ್ಜಿ ಜರ ಜರ ಬಂದಿದ್ದು ಹಾಸ್ಪಿಟ್ಲ್ ತೋರ್ರಿಸಿದ್ವಿ ಈಗ ಹುಷಾರ
ಓ ಎಲ್ಲೇ ಹ ಬತಲ್ಲ ಅದು ನನಗ್ ಹ ಕೊಡ್ತ ಅದೇ ಏನ್ರೀ ಸಮಾಚಾರ ಯವಾವಾಗ ತೋರ್ಸ್ಕೊಂಡ್ರಿ ಆಸ್ಪಿಟ್ಲಿಗೆ
ಆಸ್ಪೆತ್ಗೆ ಮೂರ್ ದಿನ ಆಯ್ತು
ಹ್ಮ್ ನಿಮ್ಮ ಮಾಮಗ ಹೇಮಂತ್ ಇದ್ರಲ್ಲ ಅವ್ರು ಚೆನ್ನಾಗಿದಾರಾ
ಯ ಅವ್ರಂತೂ ಕೆಲ್ಸದಲ್ಲಿ ಬ್ಯಸಿ ಆಗಿದ್ದಾರೆ
ಹ್ಮ್ ನಿಮ್ದು ಫಂಕ್ಷನ್ ಯಾವಾಗ
ನಮ್ದು ಇನ್ನೊಂದು ಹದಿನಾರು ದಿನ ಬಿಟ್ಟು ಬರಿ
ಹದಿನಾರು ದಿನ ಇವತ್ತ ಏಳ್ನೇ ತಾರೀಖ ಕಂಡ್ರಿ ಹೌದಾ ಹ್ಮ ಮತ್ತೆ ಏನ ರಿ ಮೇಡಮ್ ಸಮಾಚಾರ
ಏ ಮತ್ತೆ ಏನು ಇಲ್ಲ
ನೀವ್ ಯಾವಾಗ ಡೌನ್ಲೋಡ್ ಮಾಡ್ಕೊಂಡ್ರಿ
ನಾ ಒಲೆ ಒಂದ್ ತಿಂಗಳ ಆತಪ್ಪ
ಹ್ಮ ಹಲೋ ನೀವು ಚೆನ್ನಾಗಿದ್ದೀರಾ ನಿಮ್ಮ್ ಹೆಸರು ಏನ ಅಂದ್ರಿ
ನಮ್ಮಸ್ು ಶ್ವೇತ
ಪಂತ
ಹ್ಮ್
ೋಣಿನಿ ಹಂಗಿಲ್ಲ ಅಲ್ರಿ
ಏ ನಾವೆಲ್ಲ
ನಾವ್ ರುದ್ರಮ್ಮ ಅಂತ ಬರ್ಗ್ಯಾರಪ್ಪಾರಾ ಧರ್ಮದ ಜನ್ಮಗಳು ತಿಪ್ಪಣ್ಣ ಗುರುವಣ್ಣ ರಕ್ಕ ಗೊತ್ತಾಯ್ತಾ
ಹಾ ಗೊತ್ತಾಯ್ತು ಈಗ
ಗೊತ್ತಾಯ್ತಾ ಯಾರು ನೀವು ಒಳ್ಳೆ ಇದಾಗ ಮಾತಾಡ್ತರಾ ಸ್ಲೋಹ ಆಗಿ ಒಳ್ಳೆ ಇದಾಗಿ ಏನು
ಏ ನಾವು ಶ್ವೇತಾ
ಹ್ಮ ಯಾರ್ ಶ್ವೇತಾ
ಬರ್ಗನ ಪಡ್ತಿಪ್ಪನ್ ಆಟ
ಏನ್ಂತಿನ ಹೌದಾ ಮತ್ತ ಅವ್ರ ಮಗಳು ಮಗ ಇದ್ರಲ್ಲ ಅವ್ರಲ್ಲದಾರೆ
ಅವರು ಆಟ ಆಡ್ತಿದ್ದಾರೆ
ಹೌದಾ ಅಲ್ಲಿ ನಮ್ಮಅಮ್ಮ ನಮ್ಮ ಮಾಮ ದರ್ಕಣಮ್ಮ ಅವ್ರ ಹೆಂಗಿದ
ಅವರು ಚೆನ್ನಾಗಿದ್ದಾರೆ
ಚೆನ್ನಾಗಿದ್ದಾರಾ ನಿಮ್ಮ ಅಮ್ಮ ಏನ್ ಕೆಲ್ಸ ಮಾಡ್ತಾರೆ
ಮ್ಮ
ಹ್ಮ್
ಆ ಕಸೋರಿ ಅದು ಅಡ್ಗೆ ಮಾಡೋದು ಕೆಲ್ಸ ಮತ್ತೆ
ಅಲ್ಲಮ್ಮ ಮನೆ ಬೊಳದ್ರ ಬಟ್ಟೆ ತೊಳದ್ರ ಏನ್ ಮಾಡಿದ್ರು ಅಂತ
ಆ ಬಟ್ಟೆ ಎಲ್ಲ ತೊಳೆದದೆ ಮನೆ ಇನ್ನೂ ಬೆಳೆದಿಲ್ಲ
ಬಟ್ ಅಷ್ಟು ಆದುವ
ಹ್ಮ್
ಬೆಡ್ಶೀಟ ಎಲ್ಲಾ ಅದುವೇ
ಬಸಿಟು ಬಸಿಟನ್ನ ತೊಳದಿಲ್ಲ
ಹೌದಾ ಅಡಿಕೆ ಗಿಡಕ್ ನೀರ್ ಬಿಟ್ರ
ಹಾ ಬಿಟ್ವಿ
ಅದೇ ಗುಂಡಿಗೆ
ಗುಣಂಡಿ
ಗಂಡಿಗಮ್ಮ ಅಡಕೇ ಗಡಕ್ಕ ಸುರೇಶ್್ಮ ಮರತಕಮ್ಮ ಸೊಸಿಗೆ ಕೇಳ್ಬೇಕಾಗಿತ್ತು
ಹಾ ಕೇಳಿ ಹೇಳ್ತೀವಿ ಒಮ್ಮೇ
ಹ್ಮ್ ಹ್ಮ್ ಹ್ಮ್ ಕೇಳಿ ಹೇಳ್ರಿ ನನ್ಗ ಅದ್ ಬೇಕೇ ಬು ನ ಅವ್ರ ಮಾ ಪಾರಮ್ಮನ್ ಮಗ ಇದ್ನ ಲ ಅವ್ನ ಇಲ್ಲದನ್ನಿ
ಅವ್ರಂತೂ ಕಳೆ ತೆಗೆದ್ರೆ ಬುಸಿ ಆಗಿದ್ದಾರೆ
ಹೌದ ಹ್ಮ್ ಹ್ಮ್ ಒಬ್ಬನೇ ತೆಗಿತಾನ
ಹ್ಮ ಮಳೆ ಗಾಳಿ ಎಂತದ ಬರ್ರಿ ಒಬ್ರ ಗಟ್ಟಿ ಕಲ್ಲನ್ನು ತೆಗಿತಾರೆ
ಅವ್ರ ಅಮ್ಮ ಎಲ್ಗ ಹೋಗಿದ್ದಾರೆ
ಅವರು ಅಮ್ಮರು ಊರಿಗೆ ಹೋಗಿದ್ದಾರೆ
ಮತ್ತೆ ಏನ್ ಕೆಲ್ಸ ಮಾಡಲ್ಲಂತೆ
ಅವ್ರದ ಅಂಗಿಯ ನಡಸಕೆ ಹೋಗಿದ್ದಾರೆ
ಅಂಗಡಿ ನೆಡ್ಸಕ್ ಹೋಗ್ಲವಾ ಈಗ ನಿಮ ಕೆಲ್ಸ ಏನ್ ಮಾಡ್ತಾರ ಬಂದು ಅಂತ
ಯ ಅದೆಲ್ಲಾ ಗೊತ್ತಿಲ್ಲ ನಮ್ಗೆ.
ಮತ್ತೆ ನಿಮ್ದ ವಾಸಿಗೆ ಏಂದ್ರಲ್ಲ ಯಾವಾಗ ಬರ್ಗಿರಪ್ಪರ್ ತಿಪ್ಪಣಂದ ಮಗಳ್ದ.
ಅದು ಹದಿನಾರನೇ ತಾರೀಕ್ ಬರ್ರಿ.
ನಮ್ಗೆ ಅಲ್ಲಿ ಊಟ ಹಾಕರ ಯಾರು ಮಾಡಾರ ಯಾರು ಅಲ್ಲಿ ಏನು ಎತ್ತ ಅದ್ರದ ಏನು ಗೊತ್ತೇ ಇಲ್ಲ. ಗೆ
ಏ ನಾನ್ಯನಲ್ಲ.
ನೀನ್ ಮಾದಡಿಕ್ತಿ ಅಲ್ಲ
ಹ್ಮ ಮತ್ತೆ ನಾನು ಯಾರು ಶ್ವೇತಾ‌‌‌.
ಹೌದಾ. ನೀನ್ ಹೇಳ್ತ ಓ ಹ ಮೇಡಮ್ಮರೆ. ಹದ್ನಾರನೇ ತಾರೀಕ್ ಬರ್ರಿ ಅಂತ ಕರೀತ ಅಲ್ಲ ಹದ್ನಾರನೇ ತಾರೀಕಿಗಿನ ಹಿಂದೆ ಬರ್ರಿ ಕೆಲ್ಸ ಕೆಲ್ಸ ಕಾರ್ಯ ಮಾಡ್ರಿ ಅಂತ ಹೇಳ್ಬಕ್ ನೀವು.
ಕೆಲ್ಸಾನು ಮಾಡ್ತೀವಿ ಮತ್ ನಾ ಏನ್ ಏನ್ ಮಾಡ್ಬೇಕು ಆ ತಿಪ್ಪಣ್ಣನ್ ಮಗ್ಳ್ ವಸ್ಗೀ ಮತ್ತ ನಾವ್ ಕಾಯ್ತಾ ಇದ್ದೀವಿ ನೀವ ಏನು ನಮ್ಗೆ ಹೇಳೆ ಕಳ್ಸಿಲ್ಲ.
ಹಾ ಬರ್ರಿ ಬರ್ರಿ ಹದ್ನೈದು
ಹದ್ನೈದ ಕಲಪ ನಮ್ಗೆ ಈಗ್ಲೇ ಬರೋ ಚಟ.
ಹ್ಮ.
ಏ ನೀವೇಏನಾರ ಹೇಳಿದ್ರೆ ತಾನೇ. ದಡಮ್ಮ ಆಂಟಿ ಹಿಂಗಐತೆ ನಾವ್ ಹೆಂಗ್ ಬರ್ರಿ ನಾವ್ ಏನೇನ ಮಾಡನ. ಕೆಲ್ಸ ಕಾರ ಅಂತ ಕರಿಬೇಕು ಇಪ್ಪಣ್ಣಿಟಿ. ತವ್ರ ಮನೆಯರ್ ಕರಿಲಿಲ್ಲ ಅಂದ್ರ ನಾವ್ ಹೆಂಗ ಬರೋದು.
ಏ ಕಾಣಿತೀವಲ್ಲ ಈಗ ಬರ್ರಿ.
ನಾವೇನು ಏನ ಮಾಡೋಣ ಓಡಾಡ್ಿಕಂದು ಅಂತ ನಾವಿದ್ವಿ ನೀವ ನು ಹೇಳಂಗ. ಮೇಡಮರೆ.
ಏ ಅಮ್ಮ ಅಲ್ಲ ತು ನಾನು ಬಾನೆ ಬಲೇಯೊದ್ರಗೆ ಬಿಜ಼ಿಯಗದಿನಿ.
ಸತ್ಯ ಬಂತು ಸತ್ಯ ಬಂತು. ಅಲ್ಲ ಸತ್ಯ ಬಂದ್ಬಿಡ್ತಲ್ಲ ವರಕ್ಕೆ. ಅಲ್ಲ
ಅಲೋ.
ಅಲ್ಲಾ ಗಂಗಮ್ಮ್ರ ಏನ್ ಮಾತಾಡ್ತಾರೀ.
ಅವರು ಏನ್ ಜ್ವರ ಬಂದಾವೇ.
ಜರ ಬಂದವೆ.
ಹೋ
ತು ಏನ್ ಮಾಡೋದು ಮತ್ತೆ ಎಲ್ಲಿಗಾರ ಕರ್ಕೊಂಡ್ ಓಡಾಡ್ಬೇಕಾ.
ಈ ಮಾತ್ರೆ ಕೊಟ್ಟಿತ್ ಅಮ್ಮ ರಾತ್ರಿ ಬಿಟ್ವು.
ಹೌದಾ ಈಗೇನಿಲ್ಲೆ. ಏನ್ ಅಡಗೆ.
ಅಡಿಗೆ ಉಲ್ಸೆಪ್ಪು.
ಹ ಏನ್ ಮಾಡ್ತಿದಾರ ಗಂಗಮ್ಮಾರು.
ಅವರು ಮಾಲ್ಗಿಡಾರೆ.
ಹ್ಮ ನಿಮ್ಮ ಆ ಹನುಮಂತಪ್ಪರು ಪಾರಮ್ಮರು ಏನ್ ಕೆಲ್ಸ ಮಾಡಕ್ ಬರಲ್ಲಂತ ತ್ತೆ.
ಅವ್ರು ಬರ್ತಾರಂತೆ ಇನ್ನೊಂದ್ ಎರಡು ಮೂರ್ ದಿನ ಬಿ
ಹೌದಾ ಹೊಸಿಗೆ ಮಾಡ್ತಾರಂತೆ ತಿಪ್ಪ ಓಡಾಡಾರೆ ಬ್ಯಾಡ ನಮಗೆ ಹೇಳಿದ್ರಿ ನಾವವು ಓಡಾಡ್ತಿವಿ
ದೇನು ಹ ತಡಿ ಇನ್ನ ಎಲ್ಲನ್ನುೂ ಕೇಳಿ
ಹ್ಮ
ಒಪ್ಸಿ ಮಾಡೋಣ
ಅದೇ ಮತ್ತೆ ಎಲ್ಲಾರೂ ಮಾತಾಡ್ಕೇಳ್ರಿ ಕುೂತ್ಕೊಂಡು ನಿಮ್ಮ ಅಜ್ಜಿ ಯಾರು ನಿಮ್ ಅತ್ತೆ ಯಾರು ಯಾರ್ಯಾರು ಕರ್ಸಿ ಮಾತಾಡ್ತಾರೋ ನೀವೇ ಮಾತಾಡ್ತಾರ ಅದನ್ನೆಲ್ಲ ಗಡ ಡ ಅಂದ್ರೆ ಆಗಲ್ಲ ತೀರ್ಮಾನ ಗಾಡ ಮಾಡ್ತ ಜರ ಕಾಯ್ತಾರೆ ಇಪ್ಪಣ ಮಳ
ನಳೆ ತಾಂದು ಮಾತ್ರರಂ
ಇಲ್ಲ ನೀವ್ ಕರೀದಲ್ಲ ನಾ ಬರಕ್ ಆಗಲ್ಲ ಮೇಡಮ್ ಅರೇ ನೀವೇ ಕರಿಬೇಕು ನಮ್ಗೆ ಬರಿ ಮಾತು ಕತೆ ಆಡೋಣ ಅಂತ
ಈ ಕಾರ್ಧ್ನಲ್ಲ ಬನ್ನಿ ಮಾತಾಡೋಣ ಅಂತ
ಏ ಹಂಗ ಹಂಗ ಮಾಡಕ್ ಆಗಲ್ಲ ಚೇತಮ್ಮರ ಕರಿಬೇಕು ಬರಿ ಮಾತಾಡೋಣ ಹೆಂಗೆ
ಹ್ಮ
ಆಮೇಲೆ ನಿಮ್ಮ ಅವ್ರ ಸೇತಮ್ಮ ಅಪ್ಪಾಜಿ ಅಮ್ಮರ ಏನ್ ಮಾತಾಡಿದರು
ಅವ್ರು ಯಾರ ಕಣ
ಗೊತ್ತಿಲ್ಲ ಅವರು
ಅಯ್ಯೋ ಗೊತ್ತಾ
ಗೊತ್ತಾ ಮತ್ತೆ ಯಾಕ್ ಮಾತಾಡಲ್ಲ ಅವರು
ಹ್ಮ್ ಆತಾಡ್ತಾರೆ ಅವರು ನಾನ ಎಲ್ಲ ತರ್ತೀನಿ
ಹ್ಮ್
ನೀವು ಅದು ಹೆನ್ ಹೆನ್ ಅಂದ್ರು
ಏನ್ ಏನ್ ತರ್ತಾರಂತ ಅವರು ಹ್ಮ್
ಹಾ ಹಾ ಕರೆಕ್ಟ್ ಹಾ
ಇಲ್ಲ ನಮಗೆ
ಹ್ಮ್ ಹ್ಮ್ ಕರೆಕ್ಟ್ ದುಡ್ಡು ಎಷ್ಟಾಗಕ್ತಾರಂತು ಹಸವಿಗೆ
ಈ ಅದೆಲ್ಲ ನನ್ನ ನಮ್ಮ ಹತ್ರ ಹೇಳಿಲ್ಲ ಅವರು
ಹೌದಾ ಹಾ ಹ್ಮ್ ಹ್ಮ್ ಅದಕ್ಕೆವ ಊರಾಗ ಎಲ್ಲ ಕೇಳ್ತಾರೆ ನಿಮ್ಮ ತಮ್ಮನ್ ಮಳ ಯಾವಾಗೋಸ್ಕ ನಮ್ಮ ಮಾಡ್ಬ್ಯಾಡ್ರಿ ಬಿಸ ಮಾಡ್ಬ್ಯಾಡ್ರಿ ಅಂತಾರ ನಾವ್ ಏನು ಹೇಳಿಲ್ಲ ಇನ್ನ ಜ ಜಿಶೇಡ್ ಆಗಿಲ್ಲ ಜಿಶೇಡ್ ಆಗಿಲ್ಲ ಅಂತಲೇ ಹೇಳ್ತದ ನಾವವು
ಅಯ್ಯೋ ಎಲ್ಲ ಬರ್ಲಿ ನಾಳಕ್ ಮಾತಾಡೋಣ
ಅದೇ ಅಪ್ಪ ಮಾತಾಡಕ್ ಕರಿಬೇಕ ಗಂಗಜ್ಜಿ ಸೇತಮ್ಮ ಎಲ್ಲಾವ ಹ ಇನ್ನ ಕರೆ ಮಾಡ್ದಾಗ ಹೇಳ್ರಿ ಕೊಡ್ತೀವ್ ನೋಡ್ ರೀ ಇನ್ನೊಂದ್ ಕರೆ ಮಾಡ್ತನಿ ರಿಸೀವ್ ಮಾಡ್ರ ಇನ್ನೊಂದ್ ಕರೆ ಮಾಡ್ತೀವ್ ರಿಸಿವ್ ಮಾಡ್ರಿ
ಹ್ಮ್ ಸರಿ